ಹ ನೋ ಮಗ ಹಿಂಗೆ ರಾತ್ರಿಯಿಂದ ನಾಲ್ಕ್ ಹಂಗೆ ನಾನ್ ಮಗ ಮಾಡ್ತನಿ ನೆಟ್ ಆನ್ ಮಾಡೋ ಅಂತಿನಿ ಇಲ್ಲ ಮಗ ನೆಟ್ ಆಫ್ ಮಾಡತೆ ಈವಗ್ ಮಾಡ್ಬೇಡ ಅಂತ ನಾ ಗಾ ಮಾಡಾಕಿರ್ತಾರೆ ಮಿತ್ರ ದ್ರೋಹಿ ಹ್ಮ್ ಸರಿ ಯಾಪ್ ಮಾಡ್ತ ಹ್ಮ್ಮ ಹಂಗಗೆ ಮಾಡ ನಾನನ್ ಆಫ್ ಮಾಡ್ತೀನಲ್ಲ ಅರ್ಧಾ ಕಲ್ಲ್ಲ ಕಟ್ ಮಾಡ್ತನ ಬ
ಬಂದ್ರ ಕೊಡ್ಸಚಿನ
ನೀ ಬರ್ಡೇ ಪಾರ್ಟಿ ಕೊಡ್ಾಸಿನ ಬಿಾನಿ ಹ್ಮ ಶಾಲೆದ್ರೀ ಇಟ್ರಿಗಾರಂದ್ರ ನು
ಏನಲ್ಲ ನಿಂತ ಹ ನೀನ್ ಮಾಡ್ತೀನಿ ನ ಅದೇ ಅದೇಗಾರ ರೇಕ್ಸು ಒಟ್ಟು ನಿನ್ನ
ಹಾ ನಿನ್ ನೀನ್ ತುಲೋನಾ ಕುೋ ಮಾಡ ಕ ಪ
ರಡಿಯೋ
ಹಗ ನೀ ಬಿಫೋರ್ ಆಫ್ಟರ್ ಇನ್ಸ ಆಫ್ಟರ್ ಇ ಆಫ್ಟರ್ ಇನ್ಔ ಡೆ ನೋಟೇಬಲ್ ನೇಮ ರಚ್ ರೋ ಗ ಸ್ಟ್ಮ ಹಾ ಹ ಸ ಟ್ ಹ ಎಟ್ ಹ್ಮ್ ಹ್ಮ ಹ್ಮ ಹ್ಮ ಹ್ಮ ಇ ಜಯ ಹ
ಹ್ಮ ನೋಡ್ಕೊಂಡ ಅದ್ರೆ ಮಿನಿಮಸ್ ಅಪ್ಡೇಟ್ ನತ್ ಅನಂಬಾಲಯ ಸಿ ಸಂತಯತಲ್ಲ ಅದ್ರಾಗ ಡಿಲೀಟು ಇನ್ಸರ್ಟು ಅಪ್ಡೇಟು ಬರುತ್ತೆ ಹ್ಮ್ ಮಾಡಿಫಿಕೇಶನ್ ಅಂದ್ರೆ ಒಂದು ಅಪ್ಡೇಟ್ ಅಂದ್ರ ಒಂದೆ
ಬ ಹ ಹ್ಮ ಹ್ಮ್ ಹ್ಮ್
ಅವವ ೋಡಕೋಡಿ ನಟ ್ರೆಂಚ್ ಕಲ್ಲಿ್ಮ ನಾವು ಹುಡುಗಿ ಒ ಬಟ್ಟಿದ್ದು ಹ ಹೋದ್ರ
ಅಷ್ಟ ಹ ಬ ಹ್ಮ್ ಹ್ಮ್ ಹ್ಮ್
ಇಲ್ಲಯ ಮಾಡ್ಕ ತರ್ಕೊಂಡ ಇಬ್ರು ನಕೊಂಡ ಜಿ ಹಾ
ಹ . .
ಹ್ಮ ಹ್ಮ್. ಹ ನೆಕ್ಸ್ಟ್ ಪಡಫ ಓಪನ್ ಮಾಡುವ.. ಅದ್ರಾಗಂದೆ ಕಂಟಿನ್ಯೂ ಐತೆ..
. ಹ. .. ಹ ಅ
ಇದು
ಹ ಹ . ಅ .
ನಾಲ್ಕನೇ ಮಾಡ್ಲಿ ಬಾ ನಾಲ್ಕನೇ ಮಾಡ್ಲಿ ಈ ಪಿ ಡಿ ಎಫ್ ಹದು ಫಸ್.. ಫಸ್ಟ್ ಎರ್ಡ್ ಕ್ವನ್ ಮಾತ್ರ ಕ್ಲಿಯರ್ ಇಲ್ಲ ಹ್ಮ..
ಹ್ಮ್ ಹ್ಮ.
ಬ ಬ ಆಪಡಿ ಗೊತ್ತಲ್ಲ ಆಟೋಮೆಸಿಟಿ.. ಐಡಬ ..
ಏನ್ ಓದ್ತಿದ್ರ ಒಂಚೂರು ಹೇಳರು.. ಮಣಿಪುರ್ ಆಸೆಟ್ ಪ್ರಾಪರ್ಟಿಸ್.. ಶಡ ತರಿ .. ಅದ ಸ್ಫೋರ್ಟ್ ಮಾಡಂದಿದ್ದ ಏನ ಚಲೆಗತ್ತ ಟಿಗರ್ ಎಕ್ಸಾಂಪಲ್.. ಹ ನಿಶಕರಿತ. ಹ . ವ .. ಮನೆ ಪಸಂದರ. ಒ .. ಅಂಬ ಅವ ಎಸಾಂಪಲ್ಳ .. ಪಾಸ ಆ .. ಮೂವತ್ತೈದು ಬ ಮೂವ.. ಯಾವ್.. ನಲ್ಲಿ ಕರ್ಮಸ್ವಾಮ.. ನಂದು ನಲ್ವತ್ ನ ನಲ್ವತ್ ವಾರಕ್ ನೂರಕ್ಕೆ.. ಇ ..
ಗ್ರೀನ್ ಬಿಲ್ಡಂಗ್ ಹಂಗೆ ಹಿ ಪ್ರಕ.. ಇಪ್ಪತ್ತೊಂಬತ್ತು ಇಂಟ್ರ ನ ಕೊಡಿ ಇಪ್ಪತ್ತಏಳು ಕೊಟ್ಟದ.. ಮೂವತ್ ಎಕ್ಕ್ಷ ನಲ್ ತಗದೆ ನಣ ಅಮ್ಮನ್ ಪಿಂಡ ಅಂತ.
ಹ ಮ ಚ . ಹ ಇಪ್ಪತ್ಲ್ಕ ಇ . . ಸ್ಟ್ ಪಸ್ ಅಂದ್ರ ನಲ್ವತ್ ಮನ ಎರಡು ಸೇರಿ . ಒಂದ್ ಮಾರ್ಚ್ ಆದ್ರೂ ಕಮ್ಮಿ ಕೊಡಿದ್ರೆ ಹಯ್ತು . ಹಡ್ ಕಳ ಸರ್ ಈ ಗಸ್ ಮ . ನಿ ಸ ರಾಜ ಸ್ವಾಗತ . ಹ ಲೇಟ್ ಆಯ್ .. ಸರಿ ಅದ ಮಾಡ್ಕ ಬು ನಷತ ಹ . ಏನ್ ಮಾಡಿದೀ ನ ಗೊತ್ತಿಲ್ಲ ಹೆನ್ ಮಾಡ ಮಾಡ್ತಿದ್ದೀನಿ ಪಾಸ್ ಮಾಡಿದ . ಸರಿ ಏನ ನೋಡ್ ನಯ ಮಗಾನಂದ ಅವ ಒಂದೇ ಒಂದು ಪ್ರಿಂಟ್ ಔಟ್ ಬರ್ಲಿಲ್ಲಾ ಅರುಣ ಸರ್ ಪ್ರಿಂಟೌಟ್ ಸೆಕೆಂಡ್ ಶೀಟ್ ಮಾಡಕ ಬಂದಿಲ್ಲ ಅಂದ್ರೆ ಅ ಈ ನನ್ ಮಗನಿಗೆ ರಾತ್ರಿ ಫೋನ್ ಮಾಡಿದ್ದೆ ಫಸ್ಟ್ ಫೋಲ್ಡ್ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳುತ್ತಾನೆ. ಗಂಡು ಫಸ್ಟ್ ಒಂದ್ ಹೊಸ ಫೈಲ್ ಕ್ರಿಯೇಟ ಮಾಡು ಎಕ್ಸಿಕ್ಯೂಟ್ ಮಾಡು ಮತ್ತೆ ಫೈಲ್ ಕ್ರಿಯೇಟ್ ಮಾಡು ಅದೇ ಎಕ್ಸಿಕ್ಯೂಟ್ ಮಾಡೋ ಬಾ
ಷ್ಟ ಮಸಾಫ ಆಗ್ತವೆ ಅಂತ ಆಮೇಲೆ ನಾ ಮಾಡ್ದ ಅದ ಬಿಡಪ್ಪ ನನ್ ಗಾಂಡ ಸಿಪ್ ಕೇಳು ಮೂರು ನಾಲ್ಕಕ್ ನಾಲ್ಕು ಮಾಡಿನಿ ಮಾಡಿ ಸೇವ್ ಮಾಡ್ರಿ ಕಂಟ್ರೋಲ್ ಪ್ಲಸ್ ಸೇವ್ ಹೊಡ್ದ ಸೇವ್ ಅಂತ ಹೋಗಕೆ ಕೊತ್ತ ಚಲ್ ಮಾಫ್ ಮತ್ತೆ ಇನ್ನೇನ್ ಆಗ್ಬೇಕಿ ಸೇವರುತ್ತದ .
ನಂದ ಮಗ ಔಟ್ಪುಟ್ ಯಾವ್ದು ಬರ್ದಿಲ್ಲ ಫ್ರಿಂಡ್ ಔಟ್ . ಎಲ್ಲಾ ಎಲ್ಲಾರ ದಿವ್ಸ ಅಂತ ಇದ್ರು ಅರುಣ್ ಸರ್ ಬಂದ್ರು.. ಬುಕ್ ಇಸ್ಕೊಂಡ್ರು ಹ ಎಲ್ಲಾರು ಇಸ್ಕೊಂಡ್ಲ ನಂದು ಬಂದ್ರು ಬುಕ್ ಇಸ್ಕೊಂಡ್ರು ಚೆಕ್ ಮಾಡ್ದ ಐದಕ್ ಐದು ಮಾಡ ಇರವಂದ್ ಐದ್ ನಿಮಿಷ ಅಂದ್ರು ಕೂತ್ಕೊಂಡಿದ್ದೆ ಬೇರೆ ಬೇಸಾರ ಬಂದ್ ಕುತ್ಕೊಂಡ್ರು ಕರ್ದ ಅದೊಂದ್ ಬೇರೆ ಪ್ರಿಂಟ್ ಔಡ್ಡಿದ್ವು ಅಂದ್ರೆ ನಂದ್ ಪೇಪರ್ ದೇ ಪ್ರಿಂಟ್ ಔಡ್ ಇದ್ವು ತಗಟ್ಟ್
ಹ ಐದೇ ಕೊಟ್ಟಿದ್ದು ಯ ಐದು ಐದು ಕೊಟ್ಟಿದ್ದು ನನಗ್ ಬೈ ಕುಟ್ಟಿದ್ರು ಹಾ ಐದ್ ಕೋಶನ್ ಅದ್ರಲ್ಲಿ ಒಂದ್ ಒಂದೊಂದ ನಂದಾಕಿತ್ತು ಅಂದ್ರೆ ಒಂದೇ ಒಂದ್ ಪ್ರಿಂಟ್ ಔಟ್ ಬಂದಿತ್ತು ಆಗ ಸೇವ ಮಾಡಿದ್ದು ಸರ್ ಅದು ಅದ ಆಕತದ ಅ ಪ್ರಿಂಟ ತಗೊಂಡ ಇನ್ನು ಮೂರ್ ಪೇಪರ್ ಬೇರೇದು
ಅರವತ್ತೆಂಟು ಬಂತು ಅರವತ್ತೆಂಟ ಅಂದ್ರೆ ಮೂವತ್ದ ನಾಲ್ಕ ಬಂತು ಪಾಸ್ ಮಾಡಕೊಟ್ಟಾ ದೇವರು ಇಲ್ಲಾಂದ್ರೆ ಪಾಸ್ ಆಗದು ಬರ್ ಎಕ್ಸಲ್
ನಾ ಈಗ ನಾಕ್ ಸಲ್ಲ ಬರ ಇ ಅದು ಬಿೂಡ ಮಾಡ ಇವ್ರಿಬ್ರು ಹೆಂಗ್ ಗೊತ್ತಾ ಹೋಯ್ತಾರೆ ಕುತ್ಕೊತಾರೆ ಎರಡು ಅವರು ಬರಲ್ ಎದ್ದೇಳು ಹಂಗ ಮಾಡಿ ನ ನತ್ತು ನ ಬ
ರಾತ್ರಿ ಹೋದ್ರೆ ಅವತ್ ರಾತ್ರಿಯಿಂದ ಎರಡ್ ಅವರ್ ಕೇಳ್ಕೊಂಡಿದೀನಿ ನಮ್ಮ ಮಗ ಫಸ್ಟ್ ಫೋಟೋ ಹೆಂಗ ಡಿೇಟ್ ಮಾಡ್ಬೇಕ ಎಲ್ಲ ಓಪನ್ ಮಾಡ ಫೋನ್ ಆಗ ಚಂದಾಪುರದದಲ್ಲಿ ಇದೆ ಎಸ್ ಎಸ್ ಎಫ್ಟ ಇದೇ ಏ ಏನು ಇಲ್ಲಪ್ಪಾ ನಾನಿಲ್ಲ ನಾನು ಪೀಡಿಎಪ್ ತೆಗೆಸ್ಬಿಡು ಎಲ್ಲಡಕೊಂಡ ನೋಡ್ಕೊಂಡ ಹೋಗ ನಾನು ಅಷ್ಟೇ ಹ ಅದ್ರೆ ಮಗ ಎಕ್ಸಿಕ್ಯೂ ಅದು ಇದ್ರ ಸಿಸ್ಟಮ್ ಅ ನಾಕ್ ಮಾಡಿದ್ದೆ ಆಫ್ ಪ್ರಿಂಟೌಟ್ ಸೇವ್ ಮಾಡ್ಲಿಲ್ಲ ಕರೆಕ್ಟ್ ಆಗಿ ಹಾ ಹಾತ್ನೂರು ರೂಪಾಯಿ ಹಾಕು ಆರ ನೂರ ರೂಪಾಯಿ ಆರ ಬಿರಯಾನಿ ಬರ್ತದ
ಸುಮ್ಮನೆ ಹೆರಡುರು ರೂಪಾಯ ಕಳಕೊಂಡು ನಿ ಆಲ್ಡಿ ಹೆನೇರಡನೂರವ ರೂಪಾಯಿ ಬಡ್ಬೋದು ಹ್ಮ ಎರಡ್ ಬರಿಬೋದು ಎರಡ್ ತಲ ಬರಿಬೋದತ್ರ ಹ್ಮ
ಲೈ ಅಂಬೇಡ್ಕರ್ ಕಜಲ್ಲಿ ಅದು ವಿಟಿಯ ಎಲ್ಲ ತನ್ ತಿಳನಲ್ಲ ಒಂಬೈನೂರು ರೂಪಾಯಿ ಅಂತಪ್ಪಾ ಒಂದ್ ಎಕ್ಸಾಮ್ ಫೀಸ್ ಕಟ್ಟಕ ಇದು ಎಂದೇಳು ಫೈಲ್ ಆಗಿರೋದು ಬ್ಯಾಕ್ದು ಆಟನ ಮಸೂ ಅಲ್ಲಂತೆಟ ಯಾರ ಇದೆಲ್ಲಿ ಈಸ್ಟ್ ಪಂಡಲ್ಲಿ ಎರಡುವರೆ ಸಾವರ ಒಂದ್ ಸಬ್ಜೆಟ್ಗೆ ಅದು ಒ ಕಾಲೇಜ್ ಲೆವೆಲ್ ಮೇಲೆತ ಒಲ್ಲ ಬಾರಿ ಅಟೆಂಡನ್ಸ್ ಫೀಸ್ ಅಂತೂ ಸಾವಿರ ಲಾಖ್ರಂತಪ್ಪ ಒಂದೊಂದ್ ಸಬ್ಜೆಕ್ಟ್ ಗೆ ಅೇ ಒ ಬೆಳದ ಅಗೆ ಪ್ರಾಚ ಹಾಕ್ತಾರೆ ಹ್ಮ ಹ
ಾಟನ್ ನ ಕಾಚ ಅಂದ್ರೆ ಗೊತ್ತಿರಾಕ ಇನ್ನ ಹಾಕಲ್ಲ ಯವರಿ ಯಾರ ಹಾಕಲ್ಲ ನಿಜ ಆಮೇಲೆ ಅಲ್ಲಿ ಏನ್ ಗೊತ್ತ ಗ ಅಟೆಂಡನ್ಸ್ಲ್ಲ ಈರ ಬುಕ್ಲ್ಲೆಲ್ಲ ಫೋನಲ್ಲಿ ಹಾಕದು ಎ ಅಲ್ಲಿ ಬೇರೆ ಡೀಮ್ ಹಡ್ಕಲ್ಲ ನೆಟ ಮ ನಕ ಇಿಲ್ಲಲ್ಲ ಅವಾಗ ಆ ಇಲ್ಲ ಆಗುತ್ತಂತೆ ನಾವು ನೋಬುದು ಎಷ್ಟು ಪರ್ಸೆಂಟ್ ಅಪ್ಡೇಟ್ ಆ ಆ ಕ್ಲಾಸ್ ಎಲ್ಲ ಅಪ್ಡೇಟ್ ಆಗುತ್ತೆ ಎಷ್ಟು ಪರ್ಸೆಂಟ್ ಆಯ್ತು ಅಂತ ನಮ್ ಸ್ಟಾರ್ಟಾ ಅವ ಸಬ್ಮಿಟ್ ಮಾಡ ಅಪ್ಡೇಟ್ ಆಗ್ತದೆ